ಏನ್ ಮಾಡ್ ಕತ್ತಿರಿ.
ಏನ್ ಇಲ್ಲ ಇವತ್ತ ಕಂಪ್ಯೂಟರ್ ಕ್ಲಾಸ್ ಇತ್ತ ಇವತ್ತ.
ಕಂಪ್ಯೂಟರ್ ಕ್ಲಾಸ್ ಐತೆ ಇವತ್ತ.
ಅವನ ಗೆಸ್ ಟೀಚರ್ ಬರೋದಿಲ್ಲ ಅಕ್ಕಿಯಿಂದ ಲಾಸ್ಟ್ ಬಂದದ ಫೋರ್ ಸೀಸರ್ ಫೋಕಸ್ ಒನ್ ಐತೆ. ವಾರದಾಗ ಮೂರು ಕ್ಲಾಸ್ ಅವನ್ನದು. ಒಟ್ಟ ಪೂರ್ ಟೋಟಲ್ ನಾಲ್ಕ ಏನ್ ಇತ್ತ ಅವಂದ ಆರ್ ತಿಂಗಳದಾಗ.
ಅಂತದಾರಗ ಏನ್ ಬರಿಬೇಕ ಹೇಳ್. ಪೇಪರ್ ಅದಾವ ಏ ಐ ಇಟ್ಕೊಂಡ್ ಹೋಗ. ಮತ್ತ ಏ ಐ ಏನ್ ಅಗ್ರಿಕಲ್ಚರ್ ಅದ ಅಲ್ಲ.
ಹ್ಮ್.
ನೀನ್ ಬರ್ಬೇಕ ಒಂದ್ ಸರಿ.
ಮಮ್ಮಿ ಅನ್ನಕ್ಕ ಇಟ್ಟು ಅನ್ನ ಮಾಡಿದರ ಆಯ್ತ ಅಂತ ಮಾಡ್ಯಳ.
ಹ್ಮ್.
ನಾವ್ ಬರಕಿತ್ತ ಮುಂಚೆ ಅನ್ನಕ್ಕ ಇಟ್ಟಳ ಮಕ್ಕಳಗ ಒಂದ್ ಸ್ವಲ್ಪ ಆಗಕ್ ಬಂದಿದೆ. ಇವೇ ಕುರಿಗಳು ಹೊಲದಾಗ ಬಂದಾವ್ ಅಂತ ಹೇಳಿ.
ಹಾ.
ಬಂದ್ ಮಾಡಕ್ಯಾಸ ಹೋಗ್ಯಾಳ್ ಆಗ್ಯಾಲೇ ಅಕ್ಕಿಗತ್ ಇತ್.
ಹ್ಮ್.
ಮತ್ತ ನಾನ್ ನೀರ ಹಾಕೆಸನ್ ಸುದ್ದ ಮಾಡನಿ ಮತ್ತ. ಆಮೇಲೆ ಕಂಪನಿ ಇವರ ಇಬ್ರು ಬಂದಾರ ಒಂದ್ ಸ್ವಲ್ಪ ಅವರು ಬಸಣ್ ಸ್ವಾಮಿ ಹಂತಲ್ಲಿ ಹೋದ್ಲು.
ಹ್ಮ್ ಯಾಕ.
ಅದ ಸುಮ್ಮ ಮಾತಡಕ್ಕ ಹೋದ್ಲು.
ಹ್ಮ್ ಸುಮ್ಮ ಮಾತಾಡಕ್ಕ.
ಹ್ಮ್ ಏನ್ ಕೂಲಿ ಆಳ ಅಂತ ಕೇಳ್ತಿದ್ಲಿನ್ ಮಾಡತ್ತಿದಲ್ಲ ಆಕೀ ಹೋಗಿರ್ಬೇಕ.
ಹ್ಮ್.
ಪಪ್ಪ ಮತ್ ಹೊಲ್ಕೋದ್ನಪ್ಪ ನೀರ್ ಖಾಲಿ ಆಗ್ಯಾವ ಅಂತಾನೇ ಬಂದಿದ್ರು ಮತ್ ಹೊಲ್ಕ್ ಹೋದ ಪಾ ಫೋನ್ ಹಚ್ಚಿದ್ದ್ ಬಾ ಅನ್
ಹ್ಮ್
ಊಟಾ ಮಾಡಬಾ ಅಂದ್ರ ನನ್ ಕಾಲೇಳಲ್ಲ ನೀನೇ ತಗಂಬಾ ಅಂತದ್
ತಗೊಂಡ ಹೋತು
ಹಲೋ ಎಲ್ಲಿ ನೀರ್ ಬಿಡಾತ್ತಾರ ಅಲ್ಲೇ ಡಿಬ್ಬ್ಯಾಗ
ಹ್ಮ್ ನಾನ್ ಹ್ಮ್ ಫುಲ್ಲ ಡಿಬ್ಬಿ ಅಲ್ಲ ಸ್ವಲ್ಪ
ಹ್ಮ್ ಕರೆಂಟ್ ಮೋಟರ್ ತಂದಾರಲ್ಲ ನೋಡಿ ಇಲ್ಲೋ
ನಾ ಇನ ನೋಡಿಲ್ಲ ಅವಾಗೆ ಹೇಳಿದ್ರು ನಾ ಬಂದಿನಿ ಮಲ್ಕೊಂಡಿನ ನೋ ಇದ ಪೋನ್ಯಾಗ್ ಮಾತಾಡಕತಿನ್ ನೋಡ್ ಮೀನಾ ತಾಸ್ಬೇಕ ಹನ್ನಡತ್ ಹನ್ನಡಕ್ ಬಂದೀನಿ
ಹ್ಮ್
ಬೋಯಿತಪ್ಪ ಊಟ ಆಗೇದ್
ನಿನ್ನೆ ಮಾಡ್ಯಾರ ಅವ್ರ ಮೀನಾ
ಗೊತ್ತದೆಳ
ನೀ ಬರ್ತೀಯತ್ತ ಮಾಡ್ಯಾರ ಅವ್ರ ಪಾಪಾ
ಇನ ಒಂದ ಅದ
ಏನೋ ರೋಗ್
ಡ್ರಮ್ನಾಗ ಹಾಕ್ಯಾಳ
ಏನ್ ಮೀನಾ ಜೀವಂತ ಮೀನಾ
ಹ್ಮ್ ಹ ಹ
ಜೀವಂತದಾವೇನವ
ಹವ್ ದ್ಯಾ ಎಷ್ಟಕ್ಕನ ಒಂದ್ ಪುಟ್ಟಿ ತಂದಿದ್ರು ನಿನ್ಗೊತ್ತಿಲ್ಲನ
ಗೊತ್ತದ್ ನನಗ್ ಗುಣಕ ಕೊಟ್ಟಾರ ಲಾಲು ಕೊಟ್ಟಾರ ಅದ ಒಂದೇ ಹೇಳಾತಿದ್ದಿಲ ನೀ ಈಗ ಲಾಲು ಕೊಟ್ಟಾರತ್
ಇಲ್ಲ ಲಾಲೂ ಕೊಟ್ಟಿದ್ದ ನೆನಪಿದ್ದಿದಿಲ್ಲ ನನಗ
ಹು ಮತ್ತ್ಯಾರೀಗ ಕೊಟ್ಟಾರ್
ಗುಂಡಕನೊಳಕ ಅಷ್ಟ ನೆನಪತಿ ಅಂದ್ರ್ ಲಾಲೂ ಕೊಟ್ಟಿದ್ದ ಹೇಳಿದ್ಲು ನನಗ ನೆನಪಿದ್ದಿದ್ದಲ್ಲಾ
ಮತ್ತಾರಿಗ್ ಕೊಟ್ರ ಮಚ್ಚ
ಹ ಕುಂಬಾರಿಗಿ ಅದಕ್ಕ ಒಂದ ದೊಡ್ ಇಲ್ಲ ಒಂದ್ ದೊಡ್ಡದ ತಗೊಂಡಕೆಸಿಂದ ಅಲ್ಲಿ ಹಾಕ್ಯಾಳತ್ತ ಡ್ರಮನ್ಯಾಗ
ಹ
ಡ್ರಮ್ಮ್ ಮ್ಯಾಲ ಏನ ಕಟ್ಟಯಾಳ ಅರಿಬಿ ಕಟ್ಟಯಾಳ ಒಂದ ಸಾಣ ಅನ್ನಾದು ಬಿಚ್ಚಾಕ್ ಹೋಗಿ ಏನ್ರ ಆಗಿ ಅದಕ್ ಬೇಕನ ಸುಮ್ಮ್ ಕುತ್ತೀನಿ
ದೊಡ್ಡದ ಕಟ್ಟಯಾಳತ್ತ್ ದೊಡ್ಡದ ಹಾಕ್ಯಾಳ್ ಅದ ಹೆಂಗ ಮೀನಾ ಹೊರ ಬರ್ತ ತಿಂಕ್ ಮಾಡ್ತ ಹೇಳ್ ಮೀನಾ ಹೊರ ಬಂದ್ರ ಸಾಯ್ತವ ಅದ ಹೆಂಗ ಹೊರ ಬರ್ತ
ಮೀನಾ ಹೊರಗ್ ಬರ್ಲಾ
ಹ್ಮ
ಅವ್ರ್ ಬಂದ ತೊಂಡ ಹೋತಾವ
ಹ್ಮ ಹ್ಮ
ಹಿಂದೊಮ್ಮಿ ಹಿಂಗೆ ಆಗಿತ್ತು ದೊಡ್ಡದಿತ್ತಂತ ಅವಾಗರ ಫುಲ್
ಹ್ಮ
ಅಲ್ಲೆ ಊರಿಗ್ ಬಂದಾಳೆನ್ನೆ ಊಗ್ ಬಂದಾಗದು ಕಮಿಟಿ ಕಡಿಂದ ಬಂದಾರ ಪಟ್ಟಣ ಏನೋ ತಿಂದು ಹೋಗ್ಯಾರ
ಹ್ಮ್ ನಿಮು ಶ್ಕೋಲೇಶಿಪ್ ಈ ಮನ್ಸ ಸ್ಕಾಲರ್ಶಿಪ್ಟ್ಟವ ಈ ನಮ್ ಬರೀ ಎರಡನೇ ನೂರ ಐವತ್ತು ಅಡ್ಮಿಷನ್ ಮಾಡೋದ
ಹ್ಮ್
ಈಗ ಹೊಳ್ ಮುಂದಿನ ಸೆಮ್ಮ ಅಡ್ಮಿಷನ್ ಮಾಡಬೇಕಂದ್ರ ಈ ಸಲ ನಾಲ್ಕು ನೂರ ಐವತ್ ಮಾಡ್ಯರ
ಇಲ್ಲಿ ಇದು ಗುರಂಬಳ ಹೋಗ್ಬೇಕಂತ ಮಾಡಿನಿ ಕರ್ಕೊತಾನೆ ಇಲ್ಲ
ಹಾ ಗುರಪ್ಪಂಬಲ್ಲಿ ಅಲ್ಲೇಲ್ಲಿ ಇವತ್ತು ಎರಡು ತಿಂಗಳು ಐತಿ ಅಲ್ಲ ಇನ್ನ
ಹ್ಮ್ ಯದ ಯದತ್ ನಂತ ಹ ಪಟ್ಟನಂಗ ಎದ್ದ ಕೆಲ್ಸ ಮಾಡ್ಕೋತ್ ಅಂದ್ರ ಮಮ್ಮಿಗ್ನು ಆಗರ ಆತೈತಿ ರಾತ್ರಿ ಮಕಳೊದ ಮುಸೆ ತಿಕ್ಕಿರ್ತಿವಿ ಮುಗಿಯತು
ನಾನು ಬರ್ತನಿ ಇನೊ ಒಂದ್ ಹತ್ತು ದಿವ್ಸನೆ ಈ ಈ ದಿಂದ ನ ಯ ಯಾರ್ ಸೋಮ ಆ ಸೋಮಾರದಾಗ ಅಲ್ಲಿ ಇರ್ತ ಒಂದ್ ಸೋಮವಾರ ಕೊಟ್ಟಿನನ ನ್ ಸೋಮಾರ ಹದಿನೈದ ದಿನ
ಹ್ಮ್ ಒಂದ್ ಬಷ ಒಂದ ತಿಂಗಳು ಮ್ಯಾಲ ಇರ್ತ ಯಾವಾಗ್ಲೂ ಇರ್ತದತ್ ಅಂತ ಎರಡ್ ತಿಂಗಳ
ಹ್ಮ
ಬಟ್ ಈಗಿನ ಚೇರ್ಮ್ಯಾನ್ ನಮ್ದ್ ಬಾಳ ಸುಮಾರ ಅದ ನಾವ
ಹ್ಮ
ಕರ್ದ್ರರು ಕರ್ದ್ರೆ ಕರ್ದ್ರ ಏನ ಚಲೋ ಆತ ಅಂತೀನಿ ಮತ್ ನಾ ಇಲ್ಲಿ ಒಂಟ ಅವಾಗ ಕರ್ದ್ರ ಅಂದ್ರೆ ಒಂದ್ ಸ್ವಲ್ಪ ನನಗೂ ತ್ರವಾಸ ಆಕ್ಕತಿ
ನಮ್ಗ ಲ್ಯಾಪ್ಟಾಪ್ ಬರ್ತವ ಬಜೆಟ್ ಎಲ್ಲ ಕೇಳತಾರ
ನಿಂದೆ ಲ್ಯಾಪ್ಟಾಪ್ ಸಂಬಧ ನಾನು ಕೂತಿನಿ
ಏ ಹಂಗ ಮಾಡ್ಬ್ಯಡೋ ಬಜೆಟ್ ಇರ್ ಅಂತ ಬರ್ತಾವಲ್ಲ ಮತ್ ಎಂ ಎಸ ಸಿ ಎಮ ಎಸ ಸಿ ಮಾಡದಾಗ ಬರ್ತವ ನಾನು ಹಂಗೆ ಮಾಡಿದ್ದೆ ಮನೆ ಕೇಳ್ದ ಎಸ್ ಎಸ್ಗೆ ಏನ ಏನ್ ಐತಂಗ ಕೇಳ್ರಿ ನಿಮ್ದಂದ್ರ ಲ್ಯಾಪ್ಟಾಪ್ ಕೇಳ ನಮ್ ಸೀನಿಯರ್ಸ್ ಬಜೆಟ್ ಇಲ್ಲಂತ ಅದಕ ಕೂಡಲ್ಯಾಗ್ಯರ್ ಅಂದ್ರ
ಹ್ಮ್
ಮ್ಯಾಲ ವಿಶಿ ದೋವ್ರರಿ ಮೇಲ್ ಮಾಡಮ್ ಏನಂದ್ರ ಎಲ್ಲೂ ಅವ್ರು ಹೇಳ್ಯಾರ ನೀ ಬಜಾಟ್ ಇಲ್ಲ ಪರಲ್ಲಂತ ಒಮಾತ ಯಾಕ ಮಾಡ್ತ
ಹಾ ಅಪ್ಪ ಹಂಗಂದ್ರ ನೀವ ಊ್ರಗ್ ಬರ್ತಲ್ಲ ಅವವ ಒ್ ಲ್ಯಾಪಟೋಪ್ ನೋಡಕ್ ಹೋಗ
ಹ್ಮ
ಮತ್ತ
ಇನ್ನೊಂದು ಇಪ್ಪತ್ ಏನೊಂದಂದು ಹದ್ೈದು ನಿಮಿಷ ಐ ತನ್ನೆ ಒಂದು
ಹಾ
ಹ್ಮ್ ಕ್ಲಾಸಿಗೆ ಹೋಗೋದು
ಹ್ಮ
ಅಪ್ಪ ನಿಧಿ ಜೋರ್ ಹೊಂಟುದ
ಮಕ್ಕೋ ಮಕ್ಕೋ ಮಕ್ಕೋತೇನೋ
ಹ್ಮ ಕೊಳದಿ ಈಗ ನಂದು ಆಕ್ಚುಲಿ ಅವಾಗ ಬರ ನಾನೇ ಊಟ ಬಿಟ್ಟ ಮಕ್ಕೊಬೇಕತ್ ಮಾಡಿದ್ನಿ.
ನಾನು ಮಕ್ಕೊಬಕ್ಕತ್ ಮಾಡ್ದೆನೆ ನಿಫೋನ್ ಹಚ್ಚಿದಾಗ ಮಾತ ತ್ತೆಲ್ಲ ಅಷ್ಟನಾನ ಮಾತಡ್ತ.
ಹ್ಮ್ ಇವತ್ತಲ್ಲ ಅಷ್ಟು ಆಮೇಲೆ ಮುಕ್ಕೊಂಡ ಎದ್ದು. ಮಾತಾಡ್ತಿನ್ ನ ರಕ್ಷಿ ಜೊತೆ.
. ಇನ್ ರಾತ್ರಿ ಅಲ್ಲ ಅದು ಏನ ಆರ್ನೂರ ಹತ್ತು ಇ ಸರ್ಸ ಅಲ್ಲದ ಏನ್ ಸೆಕೆಂಡ್ಸ್ ಏನದ. ಸಕಂಡಸಿದ್ರಬ ಸಕಂಡ್ಸ ಎಲ್ಲೂ.
ಹ್ಮ್ ನಾನು ಇಷ್ಟು ದಿನಾನೂ. ಮಾತಾಡಿದ್ರೊಳಗ. ನೂರ ಎಪ್ಪತ್ರೂಂಬತ್ ಲಾಸ್ಟ್ ಹಾಗೈತ ಅನ್ಸುತ್ತೆ. ಹ ಯಾರ್ದು ಏಳ್ನೂರ್ ತನ ಹೋಗೇ ಇಲ್ಲ ಎಷ್ಟ್ ಮಂದಿದ. ಜೊತೆ ಮಾತಾಡದ. ಹಾ ಎಲ್ರುದನು ಇನ್ನ ಈಗ ಮಮ್ಮಿದ. ಇಲ್ಲೇ ಮಾಡಿದ್ದೆ ಗೊತ್ತನ್ ನೀನು ನೀನೇ ಕಟ್ ಮಾಡನ್ ನಡ. ಅದು ಏಳ್ನೂರು ಜಿಗದ ಮ್ಯಾಲೆ.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
ನಾನ ಮತ್ತತ್ ಅದು ತೋರ್ಸಲ್ ಆಗಿ ಎಸ್ಟ ಸೆಕೆಂಡ್ ಆಗ್ಯದ ಅಂತಕಿಸ ಇಲ್ಲಿ.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
. ಯಾಕಂದ್ರೆ ಫೋನ್ ಅದು ಡಿಸ್ಪ್ಲೇ ಅದು ಜಲ್ದಿನೇ ಹೋತಿತ್ತು ಅದಕ ಮತ್ ನೀ ಕಾಲ್ ಕಟ್ ಮಾಡದೆ ಡಿಸ. ಡಿಸ್ಪ್ಲೇ ಹೋಗಿ ಅದ್ ಹದ್ನೈದ್ ಸೆಕೆಂಡ್ ತ್ ಬರೇ.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
ಹತ್ತು ನಿಮಿಷ .
ಹ ಒಂದ್ ನಿಮಿಷ ಎರಡು ನಿಮಿಷ ಇ ಎರಡು ನಿಮಿಷ.
ಎರಡ್ ನಿಮಿಷ್ ಬೇಡ ಮಮ್ಮಿಗೂ ಬೇಕ್ತದ ಇಡು ಇಡು ಇಡು ಅಂತ ಅಂತಾಳ. . ನಂದ ನಂದ್ ಐತಲ್ಲ ಅಪ್ಪ ಇಪ್ಪತ್ತು ನಿಮಿಷ ಇದ್ದಂಗ ಐತ್.
ಅದ್ಕ ನಿನ್ ಫೋನ್ ಖರಾಬ್ ಆಗ್ಯಾವ.
ನಾಂದ್ ಕರಾಬ್ ಆಗ್ಯಾದ ನಿಂದ್ ಕರಾಬ ಆಗ್ಯಾದ ನೋಡ್ಕೋ.
ನಂದು ಯಾವಾಗ ಕರಾಬ ಆತ ಯಾವಾಗ ಸುದ್ದಾತ ಗೊತ್ತಯಿಲ್ಲವು.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
ಈಸ್ ಸೋತ ಕರೆಂಸ ಅಕೊಂಡಟ್ರಬ ಕರಾಬಆತದ. ಬೆಷ ಒಂದ ತಿಂಗಳು ಮ್ಯರೆ ಬಿಟ್ಟಿದ್ದಿಂದ ಅದಕ. ನೀ ಏನ್ ಮಾಡದ ಹೇಳ ಕಾವೇರಿಗೆ ಬೇಸಿಕ್ಸ್ ಮಾಡೋದಿ ಸ್ಟೇಟ್ ಮಾಡ ಅಂದಿ.
ಬೇಸಿಕ್ ಮಾಡ ಅಂದಿನಿ. ಸ್ಟಾಂಡಡ್. ಸಿ ಬಿ ಎಸ್ ಸಿ ಅಂತ ಸ್ಟ್ಯಾಂಡರ್ಡ್ ಅಂದ್ರ ಅದಕ್ಕೆ ಸಿ ಬಿ ಎಸ್ ಸಿ ಬ್ಯಾಡವ ಸ್ಟೇಟ ಮಾಡ್ ಬೇಸಿಕ್ ಇರ್ಲಿ.
ಅಂಜ ಅಕ್ಕಗ ಸಿನಎಷ ಮಾಡ ಅಂತ ಹೇಳ್ಯಾನ.
ಯಾರು.
ಅಂಜಕ್ಕ.
ಏ ಬರೆ ಮ್ಯಾಕ್ಸ್ ಇರ್ತೈತಿ ಆಗದೆಲ್ಲ.
ನಾನು ಅದ ಕನೆ. ಈಜಿ ಇದು ಕ್ವನ್ ಪೇಪರ್ ಬರ್ತವಾ ಈಜಿ ಇ ಕ್ವಶನ್ ಪೇಪರ್ ಬ ಹ.
ವಲ್ಯ ಅಂತ ಅಂದಳ ಅಕಿನೇ ಸ್ಟಾರ್ಟಿಂಗ್.
ಹಾ ನಾನು ಅದೇನೇನೆ ಅನ್ ತಕಂದ ಏನ ಕೇಳ್ಬೇಡ ನೀ ಸುಮ್ಮ್ಿದ ಮಾಡಂತೇನಿ ಬೇಸಿಕ್.
ಹ್ಮ್ ನಾವ ನಾವ ನಾವ ಬಿಟ್ಟನಲ್ಲವಾ ಕಾವು ಅನಿತಾ ಆಂಟಿ ನಾನು ಶೇಖು ಎಲ್ಲಾರ್ದನು. ಸ್ಟೇಟ್ ಐತಿ ಯಾರ್ದು ಸಿ ಬಿ ಎಸಿ ಇಲ್ಲಾ.
ಹ್ಮ್.
ಅದನ್ನೇ ಮಾಡನ್ನ ಆಕಿನು ಅದನ್ನೇ ಅಂದ್ಲು ನಾನು ಅದನ್ನೇ ಮಾಡ್ಬೇಕಂದೆ ಅವು ಅಂತಾ ಸು. ನಿಮಗ ಒಂದ್ ಮಾತ್ ಕೇಳಾಕತ್ತೀನಿ ಅಂತ ಅಂದ್ಲು.
ಹ್ಮ್ ಇಲ್ಲಾ ಇದ ಆಕಿಗಿ ಮತ ನೋಡ ಆಕಿಗಿ. ಇಜಿ ಕ್ವೆಶ್ಚನ್ ಪೇಪರ್ ಬರ್ತದಂತ ಗೊತ್ತ ಆಗೇದ ಈಗ ಇದು.
ಹ್ಮ.
ಈಗ ಅದು ಅಂದ್ರ ಅರ್ಧಾ ಭಯಾನ ಇರ್ತದ ಅರೆಗಿ ಟಪ್ ಇರ್ತವ .
ಹ್ಮ.
ಇದೆ ತರ ಈಜಿ ಬರ್ತತ ಅಂತ ಸುಮ ಓದನ್ನು ಒತ್ತಾರ ಒನ್ ಜರಾ. ಅಕೆ ಹೆಂಗೋ ಮುಂದಿನ ಸಲಾ ನನ್ ಟೀ ಸಿ ಕಿತ್ಕೊಂಡ್ ಹೋಗಂತ ನಿಂತಂಳ ಅಂತ ಅಕಿ ಕಾವ್ಯಾ.
ಹ್ಮ್ ನಮ್ಗು ಅಂದಳು ನಾ ವಲ್ಯ ಅಂತ ಅದ್ಕೆ ಹತ್ತನೇತಿ ತನಾ ಮಾಡು ಹನ್ನೊಂದು ಹನ್ಯಾಡು ಇಲ್ಲೇ ಬೇವನಹಳ್ಳಿಗೆ ಹಚ್ಚತೆವ್ಯಾ.
ಅದೇ ಹು ಹತ್ತನೇತಿ ದ ಈಗಾ ಈಜಿ ಈ. ನಿನ್ಗೆ ಈಜಿ ಬರದೆೇ ತೊ ಅಂತ ಹೇಳಿವಲ್ಲಾ ಅಂತ ಕೆಸಿಂದಾ ಇರ್ಸಕ ಬರ್ತದ ಮತ್ತಾ.
ಹ್ಮ್ ಅಕಿ ಅದನ್ನೇ ಅನಾಕತ್ತಿದ್ಲು ವಲ್ಯ ಅಂತಾನೇ ಅನಕತ್ತ. ನಮಗೂ.
ಹ್ಮ್.
ಹನ್ನೆನೆತ್ತೆ ಒಲ್ಲೆ ಅಲ್ಲೇ ಅಂತನನ ಹತ್ತನೆ ತೆ ಅಂತ ಅಂದ್ಲ ಏ ಎವ್ವಾ ಹುಚ್ಚಿ ಇದೊಂದವರ್ಷ ಕಲಿ.
ಹ್ಮ್.
ಹನ್ನಂದಕ ಬೇನಳ್ಳಿಗ ಬರಕತಿ ಈ ಸದ್ದ ಅಲ್ಲಿಂತ ತಂದು ಇಲ್ಲಿ ನಿನಗು ಇಲ್ಲೆಲ್ಲಾ ಅಡ್ಜಸ. ಹತ್ನೈತೆ ಮುಗ್ದೇ ಬಿಡ್ತದಾ.
ಹ್ಮ.
ಅಡ್ತಿಗೆ ಅಲ್ಲೇ ಇದ್ದ ಬಾರವಾ ಅಂತ ಅದ್ವಿ. ಅವ್ರ ಅವ್ವಾ ಏ ಹನ್ನಂದ ಹನ್ಯಾಡನೂ ಇಲ್ಲೆ ಇರಲಂತ ನೊ. ಇನ್ನ ಇದುರ ಮುಗಸ್ಕೊ ಅನ್ನದ ಬಿಟ್ಟ.
ಹ್ಮ್ ಹಂಗೆ ಅಂತ ಇದ ಮಗಸ ಅಂತ ಹೆಳಿರ್ತಾಳಾ.
ಹ್ಮ್ ಅದಕ್ಕೆ ನಿಂದ್ರಕ್ಕ ಇದರ ಮುಗಿಲಿ ಅಂತಂದ.
ಹ್ಮ.
ಒಂದೇ ಕಡೆ ಅಲ್ಲೇ ಕಂಟಿನ್ಯೂ ಮಾಡಕ ಬ್ಯಾಸರ ಬರ್ತೈತಿ.
ಹ್ಮ ಆತ ತೊ ಇಡ್ಲ್ಯಾ.
ಕ್ಲಾಸಿಗ.
ಹ್ಮ್.
ಹ್ಮ್.